ಹಲೋ
ಹಲೋ
ಹಲೋ ಏನ್ ಮಾಡ್
ಹಲೋ
ಕೇಳಿಸ್ತಿಲ್ವಾ.
ಹಾ ಕೇಳಳ್ಸ್ತಿದ್ದೆ ಹೇಳಿ.
ಹ್ಮ್ ಏನ್ ಮಾಡ್ತಿದ್ರಿ.
ನಾವು ಸುಮ್ನೆ ಕುತ್ಕೊಂಡಿದ್ವಿ ನೀವು
ಹಾ ನಾವುನು ಸೇಮ್.
ಕಾಫಿ ಕುಡಿದ್ರಾ.
ಹಾ ಇಲ್ಲಾ ನಾವ್ ಕುಡಿಯೋಲ್ಲ ನಿಂದಾಯ್ತಾ
ಹಾಂ ನಾವು ಹಾಲು ಕೊಡಿದ್ವಿ.
ಹ್ಮ್.
ಮತ್ತೆ ನಾವು ಈಗ ಡಿಪ್ಲೊಮ ಮುಗಿತು
ಹಾ.
ಇಂಜಿನಿಯರ್ ಸೇರ್ಕೊಂಡಿದಿ ನೋಡಿ ನೀವು.
ನಾನುನು ಇಂಜಿನಿಯರಿಂಗ್ ಬಟ್ ಪಿ ಯು ಮೇಲೆ.
ಪೀ ಯು ಮೇಲೆ
ಹ್ಮ್ ನೀವು ಡಿಪ್ಲೋಮಾ ಪಿ ಯು ಬೇಸ್ ಮೇಲೆ ಮಾಡಿದರಾ ಅಥವಾ ಟೆಂತ್ ಬೇಸ್ ಮೆಲ್ ಮಾಡಿದ್ರಾ
ಎಸ್ ಎಲ್ ಸಿ ಬೇಸ್ ಮೇಲೆ ಮಾಡಿದ್ವಿ.
ಟೆಂತ್
ಹಾ ಎಸ್ ಎಲ್ ಸಿ ಹಾಂ ಟೆಂತ್.
ಹಾ ನೀವಕ್ ಬಂದ್ರೆ ಫುಲ್ ಗತ್ತಿದೆ ಅನ್ಸುತ್ತೆ.
ಹ ಗೊತ್ತು ಆ ಗೊತ್ತು ಹೇಳಿ.
ಹ್ಮ್ ನನ್ ತಮ್ಮ ಇವಾಗ ಟೆಂತ್ ಮುಗತಿದೆ ಅವಂದು. ನೆಕ್ಸ್ಟ್ ಅವನು ಡಿಪ್ಲೊಮಗ ಸೇರ್ಕೋಬೇಕು ಅಂತ ಹೇಳ್ತಿದ್ದಾನೆ. ಯಾವ ಬ್ರಾಂಚ್ ಅಂದ್ರೆ ತುಂಬಾ ಬ್ರಾಂಚಸ್ ಇದೆಯಂತಲ್ಲ.
ತುಂಬಾ ಇದೆ ಟೋಟಲ್ ಟ್ವೆಂಟಿ ಫೈವ್ ಬ್ಯಾಚಸ್ ಇದೆ ಟ್ವೆಂಟಿ ಫೈವ್ ಬ್ರಾಂಚ್ ಇದೆ.
ಟ್ವೆಂಟಿ ಫೈವ್ ಹಾ.
ಅದ್ರೊಳಗೆ ಮಾಮೂಲಿ ಇಲ್ಲಿ ಲೋಕಲ್ ಸೈಡ್ ಎಲ್ಲ ಸಿಗೋದು ಒಂದ ಹತ್ತು ಬ್ರಾಂಚ್ ಅಷ್ಟೇ ಸಿಗೋದು.
ಹಾ.
ನಿಮ್ ತಮ್ಮಂದ ಟೆಂತ್ ಎಷ್ಟ ಆಗಿದೆ.
ಟೆತ್ ಏಟಿ ಫೈವ್ ಇದೆ ಏಟಿಪೈವ ಹ.
ಹೌದಾ ಮ್ಯಾಕ್ಸ್ ಮ್ಯಾಕ್ಸ್ ಎಷ್ಟು ಚೆನ್ನಾಗಿದೆ.
ಮ್ಯಾಥ್ಸು ಮೇ ಬಿ ಅಷ್ಟು ಚೆನ್ನಾಗಿಲ್ಲ ಅನ್ಕೋತಿನಿ.
ಹೌದಾ.
ಹ್ಮ್.
ಅಂದ್ರೆ ಎಲೆಕ್ಟ್ರಿಕಲ್ ಮಾಡಕ್ ಹೇಳಿ ನಿಮ್ ತಮ್ಮಗೆ.
ಹಾ ಹಾ.
ಎಲೆಕ್ಟ್ರಿಕಲ್ ಮಾಡಿದ್ರೆ ಮೂರ್ ವರ್ಷ ಕೋರ್ಸ್ ಇರುತ್ತೆ ಅದು.
ಹಾ.
ಮೂರ್ ವರ್ಷ ಅಂದ್ರೆ ಎರಡೂವರೆ ವರ್ಷ ಕಾಲೇಜ್ ಅಲ್ಲಿ ಇರುತ್ತೆ ಐದು ಸೇಮ್ ಕಾಲೇಜಲ್ಲಿ ಇರ್ತ್ತ ಸಿಕ್ ಎಮ್ ಇಂಟರ್ನ್ಶಿಪ್ ಅಂತ ಮಾಡ್ತಾರೆ. ಇಂಟರ್ಷಿಪ್ಪು ಮೂರ ತಿಂಗಳು ಇರುತ್ತ ಅವರೆ ಕಾಲೇಜ್ ಅವ್ರೆ ಒಂದೊಂದ ಕಾಲೇಜ್ ಅಲ್ಲಿ ಅವರೇ ಕಳಸ್ತಾರೆ ಕಂಪ್ನಿ . ಕೆಲವೊಂದ ಕಾಲೇಜ್ನಲ್ಲಿ. ಹಾ ಅವರೇ ಕಳಸ್ತಾರೆ.
ಕೆಲವೊಂದ್ ಕಾಲೇಜ್ಲ್ಲಿ ನಾವೇ ಹುಡ್ಕಿ ನಾವೇ ಹೋಗ್ಬೇಕು.
ಅದ್ ಕಂಪಲ್ಸರಿ ಮಾಡ್ಲೇಬೇಕು ಇಂಟರ್ನ್ಶಿಪ್.
ಮಾಡ್ಲೇಬೇಕು ಅದು ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಇನ್ ಇದು ಡಿಪ್ಲೊಮ ಕಂಪ್ಲೀಟ್ ಆಗಿಲ್ಲ ಅಂತ ಅರ್ಥ.
ಆ ಮತ್ತೆ ಸಂ ಸಂಮ್ ಪೀಪಲ್ ಹೇಳ್ತಾರಲ್ಲ. ನಾವ್ನಾದರು ಇಂಟರ್ನ್ಶಿಪ್ ಚೂಸ್ ಮಾಡಿಲ್ಲ ಅಂದ್ರೆ ಪ್ರಾಜೆಕ್ಟ್ ಚೂಸ್ ಮಾಡ್ಬಹದು ಅಂತ.
ಹ್ಮ್ ಎರಡು ಮಾಡಬಹುದು. ಪ್ರಾಜೆಕ್ಟ್ ನೋಡಿದ್ರೆ ಅಲ್ಲಿ ಪ್ರಾಜೆಕ್ಟ್ ಮಾಡಿದ್ವಿ. ಎರಡು ಅಲ್ಲ ಈಗ ಒಂದಷ್ಟೇ ಮಾಡ್ಬೇಕು ಪ್ರಾಜೆಕ್ಟ್. ಮಾಡಿದ್ರೆ ಇಂಟರ್ನ್ಶಿಪ್ ಮಾಡಂಗಿಲ್ಲ ಇಂಟರ್ನ್ಶಿಪ್. ಇಂಟರ್ನ್ಶಿಪ್ ಮಾಡಿದ್ರೆ ಪ್ರಾಜೆಕ್ಟ್ ಮಾಡಂಗಿಲ್ಲ ಪ್ರಾಜೆಕ್ಟ್. ಪ್ರಾಜೆಕ್ಟ್ ಅಂದ್ರೆ ಅಲ್ಲೇ ಕಾಲೇಜ್ಲ್ಲೇ ಮಾಡೋದು.
ಹಾ.
ಹ ಈಗ ಡಿಪ್ಲೊಮಾ ಸ್ಟಾರ್ಟಿಂಗು. ಈ ಮಾಮೂಲಿ ಇಲ್ಲೆಲ್ಲ ಅಂದ್ರೆ ನಿಮ್ದು ತಾಲೂಕ್ ಹತ್ರ ಇದೆ ನಿಮ್ಮ್ ಊರಿಗೆ.
ಹ್ಮ್ ಅತ್ರ ಇದೆ ಒಂದ ಫಿಫ್ಟೀನ್ ಕಿಲೋಮೀಟರ್.
ಹೌದಾ ಅಲ್ಲಿ ಕಾಲೇಜ್ ಇದೆ.
ಹ್ಮ್ ಇದೆೇ ಇದೆ.
ಇದೆ ಅಂದ್ರೆ ಅಲ್ಲಿ ಎಲೆಕ್ಟ್ರಿಕಲ್ ಬ್ರಾಂಚ್ ಇದೆ ಅಲ್ಲಿ.
ಎಲೆಕ್ಟ್ರಿಕಲ್ ಇದೆ ಅನ್ಸುತ್ತೆ ಈ ಸಿ ಸಿ ಎಸ್ ಎಲೆಕ್ಟ್ರಿಕಲ್ ಇದೆ ಅನ್ನಿಸುತ್ತೆ.
ಎಲೆಕ್ಟ್ರಿಕಲ್ ಇದ ಎಲೆಕ್ಟ್ರಿಕಲ್ ಮಾಡಿದ್ರೆ ಮುಂದಕ್ಕೆ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ ಅದಕ್ಕೆ. ಅಂದ್ರೆ ಈಗ ಈಗ ಸಿ ಎ ಎಸ್ ಮಾಡಿದ್ರೆ ಬರೇ ಪ್ರೈವೇಟ್ ಸೆಕ್ಟರ್ಗೆ ಹೋಗ್ಬಹದು. ಜಾಸ್ತಿ ಅಂದ್ರೆ ಗೌರ್ಮೆಂಟ್ ಕಮ್ಮಿ ಅದ ಕೆಲಸ.
ಹಾ ಹಾ
ಎಲೆಕ್ಟ್ರಿಕಲ್ ಮಾಡಿದ್ರೆ ರೈಲ್ವೆದಾಗ ಹೋಗ್ಬಹುದು ಕೆ ವಿ ಹೋಗ ಕೆ ವಿ ಹೋಗ್ಬಹುದು
ಹಾ
ಮತ್ತೆ ಇದು ಬಸ್ ಡಿಪೋ ಕೆ ಎಸ್ ಆರ್ ಟಿ ಸಿ.
ಹಾ
ಅಲ್ಲಿ ಹೋಗ್ಬೋದು.
ಹ್ಮ್ ಹ್ಮ್ ಆಪರಚುನಿಟಿ
ಅಪಾರ್ಚುನಿಟಿ ಇದೆ ಡಿಪ್ಲೊಮೋ ಡಿಪ್ಲೊಮ ಮೇಲೆ.
ನೀವು ಯಾವ ಬ್ರಾಂಚ್ ಅಲ್ಲಿ ಓದಿದ್ದು.
ನಾವು ತ್ರಿಬಾಲಿ ಮಾಡಿದ್ವಿ.
ತ್ರಿಬಲಿ
ಹ ಅಂದ್ರೆ ನಮ್ಮೂರ್ ಹೊತ್ತಲ್ಲಿ ಒಂದು ಎರಡು ಕಿಲೋಮೀಟರ್ ಅಷ್ಟೇ ನಮ್ಮೂರೂಯಿದೆ.
ಹ ಹಾ
ಕಾಲೇಜ್ ಅಲ್ಲೇ ಇತ್ತ ನಿಮ್ದು.
ಹ್ಮ ಹ್ಮ ಹ್ಮ್
ಅಲ್ಲೇ ಮಾಡಿದ್ವಿ. ಈಗ ಫ್ರಿಸ್ಟ್ ಫ್ರಿಸ್ಟ್ ಸೆಮಿಗೆ ಎಂ ಒನ್ ಅಂತ ಒಂದಿರುತ್ತೆ. ಎಂ ಒನ್ ಮತ್ತೆ ಅದು ಥಿಯರಿ ಸಬ್ಜೆಕ್ಟಾ. ಅದರ ಜೊತೆಗೆ ಎರಡು ತೇರಿ ಒಟ್ಟು ಫಸ್ಟ್ ಸೈಮಿಗೆ ಮೂರು ತೇರಿ.
ಹಾ
ಮೂರು ಥಿಯರಿ ಮೂರು ಲ್ಯಾಬ್
ಮೂರ್ ಲ್ಯಾಬ್ ಇರುತ್ತಾ.
ಆ ಮೂರ್ ಲ್ಯಾಬ್ ಇರುತ್ತೆ.
ಹ.
ಸೆಕೆಂಡ್ ಸಮ್ ಒಳಗೆ ಎರಡೇ ತೇರಿ ನಾಲ್ಕ್ ಲ್ಯಾಬು
ಅಯ್ಯಪ್ಪ ಅಷ್ಟೊಂದ್ ಲ್ಯಾಬ್ ಇರುತ್ತಾ
ಲ್ಯಾಬ್ ಏನ್ ಚೆನ್ನಾಗ ಅಲ್ಲ ಮಾಡ್ಬೋದು ಪ್ರಾಕ್ಟಿಕಲ್ ಜಾಸ್ತಿ ಡಿಪ್ಲೊಮ ಒಳಗೆ
ಹಾ
ನಾಲ್ಕು ಲ್ಯಾಬ್ ಇರುತ್ತೆ ಅದ್ರೊಳಗ ಅಂದ್ರೆ ಚೆನ್ನಾಗ ಮಾಡಿದ್ರೆ ಸ್ಕಿಲ್ಸ್ ಕಲಿತೀವಿ ಡಿಪ್ಲೊಮಾ ಒಳಗೆ
ಹ್ಮ್ ಅದೇ ಪ್ರಾಕ್ಟಿಕಲ್ ನಾಲೆಡ್ಜ್ ಇಂಪ್ರೂ್ ಆಗುತ್ತೆ.
ಹ ಅದೇ ಆಮೇಲೆ ಫೋರ್ ಫೋರ್ ಸೇಮ್ ಅಂತ್ರು ಫುಲ್ ಲ್ಯಾಬ
ಹೌದಾ.
ಐದ ಲ್ಯಾಬು
ಹಾ.
ಫಿಫ್ಟ ಸೇಮ್ ಲ್ಯಾಬು ಒಂದು ತೇರಿ ಇರುತ್ತೆ ಅದಕ್ಕೆ
ಹ್ಮ ಹ್ಮ.
ಓ ಸಿಕ್ಸ್ ಸೆಮಂತ್ರು ಏನ್ ಇರೋದೆ ಎಲ್ಲ ಇಂಟರ್ನ್ಶಿಪ್ ಮಾಡದಿದ್ರೆ ಇಂಟರ್ಪ್ ಕಂಪ್ನಿಗೆ ಹೋಗ್ತಾರೆ.
ಹ್ಮ.
ಇಲ್ಲ ಅಂದರೆ ಇಲ್ಲೆ ಕಾಲೇಜಲ್ಲಿ ಇದು ಪ್ರಾಜೆಕ್ಟ್ ಮಾಡ್ತಾರೆ.
ಪ್ರಾಜೆಕ್ಟ್ ಮಾಡ್ಬೇಕಂದ್ರೆ ಕಾಲೇಜ್ಗ ಹೋಗ್ಬೇಕಾ.
ಹಾ ಕಾಲೇಜಿಗೆ ಹೋಗ್ಬಹದು ಅಲ್ಲೇ ಮಾಡ್ಬೋದು. ಅಂದ್ರ ಆಲ್ಮೋಸ್ಟ್ ಆಲ್ ಎಲ್ಲ ಕಾಲೇಜ್ ಹೋಗಿ ಮಾಡದ ಯಾಕಂದ್ರೆ ಗ್ರೂಪ್ ಡಿಸ್ಕಶನ್ ಆಗುತ್ತಲ್ಲ ಅಲ್ಲಿ.
ಹ್ಮ್.
ಹಂಗಾಗಿ ಕಾಲೇಜಲ್ಲೇ ಮಾಡ್ತಿದೆ ಆಲ್ಮೋಸ್ಟ್ ಆಲ್.
ಪ್ರಾಜೆಕ್ಟ್ ಗ್ರೂಪ್ ಮಾಡ್ಕೊಂಡ್ ಮಾಡ್ಬೇಕು.
ಹಾ ಒಬ್ಬೊಬ್ರೆ ಮಾಡಿರ ಇಂಡಿವಿಜುಲ್ ಮಾಡಿರ ದುಡ್ ಜಾಸ್ತಿ ಆಗುತ್ತೆ.
ಹ ಹಾ ಒಂದ ಗ್ರೂಪಲ್ಲಿ ಎಷ್ಟ್ ಜನ ಫಾರ್ ಎಕ್ಸಾಂಪಲ್.
ಕಾಲೇಜ್ ಮೇಲೆ ಡಿಪೆಂಡ್ ಲೆಚರ್ಸ್ ಮೇಲೆ ಡಿಪೆಂಡ್ ಅದೆಲ್ಲ.
ಹೌದಾ.
ಅವ್ರರ ಐದ ಜನ ಸೇರ್ ಮಾಡನ್ಬಹುದು ಇಲ್ಲ ಒನ್ ಟ್ವೆಂಟಿ ಮೆಂಬರ್ಸ್ ಇದ್ರೆ ತ್ರೀ ಬ್ಯಾಚ್ ಮಾಡ ಅಂತ ಹೇಳ್ಬಹುದು.
ಹಾ.
ನಾಲ್ಕ್ ಬ್ಯಾಚ್ ಅಂತರು ಮಾಡಂತ ಹೇಳ್ಬೋುದು.
ಅಲ್ಲಾ ಇವಾಗ ಸ್ವಲ್ಪ ಜನ ಇಂಟರ್ನ್ಶಿಪ್ಗೆ ಹೋಗ್ತೀನಿ ಅಂತಾರೆ ಸ್ವಲ್ಪ ಜನ ಪ್ರಾಜೆಕ್ಟ್ ಅಂತಾರೆ. ಅವ್ರಿಗೆ ಯಾವ್ದ ಇಂಟರೆಸ್ಟ್ ಇದೆ ಅದನ್ನ ಚೂಸ್ ಮಾಡ್ಬೋದಾ.
ಹ ಎರಡರಲ್ಲಿ ಯಾವ್ದಾದ್ರು ಚೂಸ್ ಮಾಡ್ಬೋದು.
ಹ್.
ಮತ್ತೆ ಇದು ಲ್ಯಾಬ್ ನಲ್ಲಿ ಆರಾಮ ಎಲ್ಲ ಅವರೇ ಪಾಸ್ ಮಾಡ್ಬಿಡ್ತಾರ ಆಲ್ಮೋಸ್ಟ್ ಆಲ್
ಹೌದಾ.
ಹ್ಮ್.
ಹಾ ಹಾ.
ಮತ್ತೆ ಇದು ಈ ಸೈನ್ಸ್ ಮೇಲೆ ಸೈನ್ಸ್ ಮಾಡಿದ್ರ ಅಂತ ತಿಳ್ಕೊಳ್ಳಿ. ಸೈನ್ಸ್ ಮಾಡಿದ್ರೆ ಸೀದಾ ಹಾ ಪಿ ಯು ಮಾಡಿದ್ರ ಮಾಡಿದ್ರೆ.
ಹಾ ಹಾ.
ಅವ್ರು ಡಿಪ್ಲೋಮಾಕ್ಸ್ ಸೆರ್ಕಬಹುದು ಸೆಕೆಂಡ್ ಇಯರ್ ಕ ಸೀದಾ ಡೈರೆಕ್ಟ್ ಸೆಕೆಂಡ್ ಇಯರ್ ಏನಿಲ್ಲಾ ಅವರಿಗೆ ಎರಡ ಸೇಮ್ ಎರಡು ಎರಡು ಸಬ್ಜೆಕ್ಟ್ ಬ್ಯಾಕ್ಲಾಗ್ ಅಂತ ಕೊಡ್ತಾರೆ.
ಬ್ಯಾಕ್ಲಾಗ್ ಅಂತಾನ.
ಹಾಂ ಎರಡು ಬ್ಯಾಕ್ಲಾಗ್ ಅಂತ ಕೊಡ್ತಾರೆ.
ಯಾಕೆ.
ಪಿ ಯು ಮೇಲೆ ಬಂದಿರ್ತಾರೆ ನೋಡ್ರಿ
ಅದಕ್ಕೆ ಬ್ಯಾಕ್ ಅಂತ ಇರುತ್ತಾ
ಹ್ಮ್
ಹಾ
ಅಂದ್ರೆ ಬ್ಯಾಕ್ಲಾಗ್ ಅಂದ್ರೆ ಈ ಮಾಮೂಲಿ ನಾವ್ ಬರೀ ರೆಗ್ಯುಲರ್ಸಿಗ್ ಬ್ಯಾಕ್ಲಾಗ್ ಆತರ ಆಲ್ಲ ಬರೀ ಎಸ ಅಷ್ಟೇ ಬ್ಯಾಕ್ಲಾಗು
ಹಾ
ಅವ ಎರಡು ಸಬ್ಜೆಕ್ಟ್ ಅವಾಗ ಅವಾಗ ಅವರಿಗೂ ಸಪ್ರಟ್ ಕ್ಲಾಸ್ ನಡೀತಿರುತ್ತೆ.
ಹಾ ಹಾ
ಇದ್ರ ಜೊತೆ ಪ್ಯಾರ್ನಲ್ ಆಗಿ ಅದನ್ನು ನಡೆಸ್ತಿರ್ತಾರೆ.
ಹ್ಮ್
ಪಿ ಯು ಮೇಲೆ ಬಂದರಗೆ ಐಟ ಐಟ ಮುಗಿಸಿ ಬಂದರ್ಗೆ ಸೀದಾ
ಹ್ಮ
ಇಂಡ ಎಂಟ್ರಿಅವರ್ದು
ಹಹೌದು
ಅವರು ಬಂದಿಂದೆ ಅವ್ರಿಗೆ ಫಸ್ಟ್ ಸೆಮಿಗೆ ಇದು ತರ್ಡ್ ಸೆಮಿಗೆ ಡೈರೆಕ್ಟ್ ಎಂಟ್ರಿನ ಅವ್ರ
ಹ್ಮ ಹ್ಮ್
ಅವ್ರರಿಗೆ ಎರಡು ಎರಡ್ ಸಬ್ಜೆಕ್ಟ್ ಬ್ಯಾಕ್ಲಾಗ್ ಅಂತ ಕೊಡತರು ಒಂದು ಎಮ್ ಅನ್ನು
ಹ್ಮ
ಇನ್ನೊಂದು ಪಿ ಎಮ್ ಎಸ್ ಅಂತ ಬರುತ್ತೆ.
ಹ ಹಾ
ಅವೆರಡು ಬ್ಯಾಕ್ಲಾಗ್ ಕೊಡ್ತಾರೆ ಅವೆರಡು ಅವ ಕ್ಲಿಯರ್ ಆದ ಅಂದ್ರ ಮುಗಿತ್ ಅವರು ಆಲ್ಮೋಸ್ಟ್ ಆಲ್ ಡಿಪ್ಲೋಮ ಮುಗ್ದಂಗೆ ಅವ್ರರು ನಿನ್ನೆ ನೆಕ್ಸ್ಟ್ ಎಲ್ಲ ಲ್ಯಾಬ್ ಇರುತ್ತೆ ಹಾ ಫಿಫ್ತ್ ಸೆಮ್ ಒಂದು ತೀಯರಿ ಒಂದು ಲ್ಯಾಬ್ ಅಷ್ಟೇ
ಹಾ ಅದೆರಡು ಓದ್ಬಿಟ್ ಬರದ್ರೆ ಫುಲ್ ಅವ್ರರಿಗೆ ಕಂಪ್ಲೀಟ್ ಅಂತ ಏನೋ ಒಂತರ ಫುಲ್
ಫುಲ್ ಮುದ್ದಂಗೆ ಡಿಪ್ಲೋಮಾ ಮುದ್ದಂಗೆ ಇನ್ನೇನು ಇಂಟರ್ನ್ಶಿಪ್ ಮಾಡಿದ್ರ ಅಲ್ಲಿ ಸರ್ಟಿಫಿಕೇಟ್ ಕೊಡ್ತಾರೆ ಅಲ್ಲಿ ಕಂಪನಿಲಿ ಮೂರ್ ತಿಂಗಳ ಮಾಡಿದ್ರೆ
ಹ್ಮ್
ಕಂಪ್ನಿಯ ಅಂದ್ರೆ ನಿಮ್ ಏನು ಎಲೆಕ್ಟ್ರಿಕಲ್ ಮಾಡಿದ್ರೆ ಎಲೆ ಎಲೆಕ್ಟ್ರಿಕಲ್ ರಿಲೇಟೆಡ್ ಕಂಪ್ನಿಗೆ ಹೋಗ್ಬೇಕು
ಹ್ಮ್ ಹ್ಮ
ಇಲ್ಲಪ್ಪಾ ನಾ ಕಂಪ್ನಿಗ್ ಹೋಗಲ್ಲ ಕಂಪ್ನಿ ಒಳಾಗ ಸುಮ್ಮನೆ ಯಾಕಿದ ಮಾಡೋದು ಮಾಮೂಲಿ ಕೆಪಿಟಿ ಲೋಳಗೆ
ಹ್ಮ ಹ್ಮ ಹ್ಮ
ಅಲ್ಲಿ ಕೊಡ್ತಾರೆ ಇಂಟರ್ನ್ಶಿಪ್ ಅಂತಂದ್ರೆ ಮೂರು ತಿಂಗಳು ಇಸ್ಟ್ ಅಂತ ಕೊಡ್ತಾರೆ ಅಂದ್ರೆ ಸ್ಟೇಫಂಡ್ ಕೊಡಲ್ಲ ಅಲ್ಲಿ
ಹಾ
ರಿಪೋರ್ಟ್ ಮಾಡಕ್ ನೆಸ್ಟ್ ಈ ಫೈನಲ್ಗೆ ಎಲ್ಲಾ ಇಂಟರ್ನ್ಶಿಪ್ ಮುಗಿತ್ತಲಾ
ಹಾ
ರಿಪೋರ್ಟ್ ಮಾಡ್ಬೇಕು ಪ್ರೆಸೆಂಟೇಶನ್ ಇರುತ್ತೆ.
ಫುಲ್ ಇಂಜಿನಿಯರಿಂಗ್ ತರಾನೆ
ಹ ಇಂಜಿನಿಯರಿಂಗ್ ಅಂದ್ರೆ ಪ್ರತಿ ಇಲ್ಲಿ ಎರಡ್ ಸೆಮಿಗೆ ಮೂರ್ ಸೆಮಿಗೆ ಒಂದ್ಸಲ ಪ್ರೆಸೆಂಟೇಷನ್ ಪ್ರಾಜೆಕ್ಟ್ ಮಾಡ್ತೀಯ ಅಲ್ಲಿ ಡೈರೆಕ್ಟ್ ಲಾಸ್ಟ್ ಸೇಮ್ ಅಷ್ಟೇನೆ
ಹ್ಮ್ ಹ್ಮ್
ಅಂದ್ರೆ ಈ ಸೆಕೆಂಡ್ ಸೆಮ್ಮಿಂಗ ಎಲ್ಲ ಒಂದ ಮಿನಿ ಪ್ರಾಜೆಕ್ಟ್ ಅಂತ ಮಾಡ್ತಾರೆ ಕಾಲೇಜ್ ಮಟ್ಟ. ಅಷ್ಟ..... ಅದಾಗಿ ಮತ್ತೆ ಇಂಡಸ್ಟ್ರಿಯಲ್ ವಿಸಿಟ್ ಅಂತ ಇರುತ್ತೆ ಡಿಪ್ಲೊಮಾಗೆ.
ಇಂಡಸ್ಟ್ರಿಯಲ್ ವಿಸಿಟ ಎಲ್ಲಾ ಕೋರಕುಂಡ ಹೋಗ್ತಾರ...... ಹ್ಮ್ ಹ್ಮ್..... ಹ್ಮ್ ಹ್ಮ........... ಹ್ಮ್.
ಸ್ಯಾಟರ್ಡೆ ಸ್ಯಾಟರ್ಡೆ ಪ್ರತಿ ಸ್ಯಾಟರ್ಡೆ ಬರ್ತಿದರಲ್ಲ ನಮಗೆ.
ಹ್ಮ್
ಅವ್ರು ಬಂದು ಎಕ್ಸ್ಪ್ಲೇನ್ ಮಾಡಾರ ಈತರ ಕಂಪನಿ ಒಳೆಗೆ ಈ ತರ ಇರುತ್ತೆ. ನಮ್ ಸಡೆ ಎಲ್ಲ ಸೋಲಾರ ಮತ್ತೆ ವಿಂಡ್ ಜಾಸ್ತಿ ಅಲ್ಲಾ.
ಹಾ ಹಾ ಹಾ... ಸ್ಲ್ಪಾರ್ಕ.
ಪ್ರತಿ ವಾರ ಬರೋರ ನಮ ಕಾಲೇಜ್ಗೆ.
ಇಂಡಸ್ಟ್ರೀಸು ಜಸ್ತಿ ಇದೇ ಅನ್ಸುತ್ತೆ.
ಅ ಸೋಲಾರ ಮತ್ತೆ ಶುಗರ್ ಫ್ಯಾಕ್ಟ್ರಿ ಈ ತರ ಜಾಸ್ತಿ ಇದೆ ನಮ್ಮ್ ಕಡೆ ಎಲ್ಲ.
ಹ್ಮ ಹ್ಮ.
ಮತ್ತೆ ಇದು ಎಲೆಕ್ಟ್ರಿಕಲ್ ನೋಡಿದ್ರ ಮೇಂಟೆನೆನ್ಸ್ ಕಂಪ್ನಿಗಳಿಗೆ. ಈ ಐಟಿ ಕಂಪ್ನಿ ಇರುತ್ತಲಾ.
ಹಾ ಹಾ
ಅಲ್ಲ ಮೆಂಟೆನೆನ್ಸ್ ಹೋಗಬೋದು ಆರಾಮ್ ಕೆಲಸ. ಏನು ಜಾಸ್ತಿ ವರ್ಕ್ ಇರಲ್ಲ.
ಹಾ ನಿಮಗ ಇವಾಗ ತುಂಬಾ. ಅಪಾರ್ಚುನಿಟೀಸ್ ಇರುತ್ತಲ್ವಾ ಅದು ಡಿಪ್ಲೊಮಾ ಓದಿ ಇಂಜಿನಿಯರಿಂಗ ಓದೀತಿರಾ ಅಂದ್ರೆ.
ಓಕೆ ನಾವೇ ಈಗ ಏನಾರ ನೆಸ್ಟ್ ಯ ಯಾವದರ ಗರ್ಮೆಂಟ್ ಕೆಲಸ ಕರ್ದಾರ ಅಂತ ತಿಳ್ಕೊಳ್ಳಿ.
ಹಾ
ನಾವು ಡಿಪ್ಲೋಮ ಮೇಲ್ ಆಕ್ಬಹುದು ಇಂಜಿನಿಯರಿಂಗ್ ಮೇಲೇ ಆಕ್ಬಹದು.
ಹೌದು ಫುಲ್ ಅಡ್ವಾಂಟೇಜ್.
ಅಡ್ವಾಂಟೇಜ್ ಇದೆ ಐಟಿಐ ಮಾಡಿ ಬಂದಿರ್ತಾರಲ್ಲ.
ಹ್ಮ್ ಹ್ಮ್.
ಅವ್ರಿಗೆ ನಂಬಿಕೆನ ಅಡ್ವಾಂಟೇಜು.
ಹೌದು ಐ ಟಿ ಐ ಡಿಪ್ಲೊಮಾ ಇಂಜಿನಿಯರಿಂಗ್ ಯಾವ್ದ್ರ ಮೇಲಾದ್ರು ಆಗ್ಬದು..
ಮೂರಲ್ಲಿ ಯಾವ್ದರ ಹಾಕ್ಬೋದಲ್ಲ.
ಹ್ಮ್ ಹ್ಮ್ ಹೌದೌದು. ಹ್ಮ್ ಅಂದ್ರೆ ಇವಾಗ ಡಿಪ್ಲೊಮಾದಲ್ಲಿ ತ್ರಿಬಲಿನೇ ಬೆಟರ್ ಅಂತೀರಾ.
ತ್ರಿಬ್ಲೀನೆ ಬೇಟಾರು
ಮತ್ತನ್ ಮೂರ್ ವರ್ಷ ಓದಿ
ಆ ಮೂರ್ ವರ್ಷ ಹೋದ್ರೆ ಮುಗತು ಆರಾಮ್.
ಹ್ಮ್ ಏನ್ ಹೇಳಿ ನಿಮಂತಮ್ಮ.
ನಿನ್ ತಮ್ಮಗೆ ಹೇಳಿ ತ್ರಿಬಲಿನೇ ಮಾಡ ಅಂತ ಹೇಳಿ.
ಹಾ ಹಾ ಕಷ್ಟ ಅಂತಾರಲ್ಲಅದ್ನ.
ಕಷ್ಟ.
ಹಾ... ಅಂತಾರಲ್ಲ.
ಯಾರ ಅಂತಾರೀ ಕಷ್ಟ ಅಂತ ಹೇಳಿ.... ಅದ ಹೇಳನಿದವಲ್ಲ ಓದ್ ಓದಿದ್ರೆ ಕಷ್ಟ ಆಗಲ್ಲ ಓದಿಲ್ಲದ್ರೆ ಎಲ್ಲರೂ ಕಷ್ಟ.
ಹ್ಮ್. ಮಾಡಕ್ಕೆ
ಹಾ ಸರಿ
ಹ್ಮ್ ಥಾಂಕ್ ಯು ಫಾರ್ ಯುವರ್ ಗೈಡೆನ್ಸ್